ಅ ಬಂತಾ ಇದೇನಿ ದು ಎನ್ಲ್ಲಿ ಮಾಡಿದ್ದಿ ಕಾಲಿದು ಏನೇನ ಮಂದದೆ
ಏನ್ಲ್ಲಿನನ್ ನೇಟ್ ಕಾಲ್ ಬಂದಿರುತ್ತೆ. ಮತ್ತ ಏನ್ ಏನು ಮಳೆ ಸ್ಟೇಟಸ್ ಹಾಕ್ಬಿಟ್ಟಿದಲ್ಲಪ್ಪಾ.
ಹ್ಮ, ಮಳೆ
ಹಾ, ಮತ್ತೆ
ಹೇಳ್ಬೇಕು
ಏನಪ್ಪ ಮಳ ಜೋರಾಗಿ ಬಿಸ್ತಾಇದೆಯಾ. ಅಲ್ಲಿ ಏನು ಅಲ್ಲಷ್ಟ ಹಂಗ ಚೆಕ್ಕನ ಆಬ ಹಂಗಾರ್ರಿ
ಏ ಇಲ್ಲಿಂದ ಐದು ನಿಮಿಷಕ್ಕೆ ಹೋಗಬಿಡ್ತೀವಿ. ನನಗೆ- ಈಗ ಅಲ್ಲ ಹಾಸ್ಪಿಟ್ಲ್ ಇಲ್ಲ ಹೋಗಲ್ಲ ಇವತ್ತು. ಟಾಟ ಬಾಯ್ ಮಾಡು ಮನೆ ಕಡೆಗೆ ಹೋಗ್ತೀವಿ. ಇ ನೋದು ಇವಾಗ ಹಾಲಿ ಮಾರು ಮುಕ್ಕಾಲ್ ಆಯ್ತು ನೀ ನಾೆ ಆ ರು ಮುಕ್ಕಾಲ್ ಆಡಿವಾ
ಆರ ಮುಕ್ಕಾಲ್ಲಿ ಗೊತ್ತಾಯ್ತ ಇನ್ನೇನು.
ಹ್ಮ್, ಏಳ ಗಂಟೆಗೆ ನಾಞ ತಿರೃ ಹೋಗಕ್ ಆಗಲ್ಲ. ಅಲ್ಲಿಂದ ಹಂಗೆ ಹೋಗೋದು.
ಮತ್ತೆ ಮಳೆ ಏನ್ ಜೋರು ಮಳೆ ಹೆಂಗೆ ಜೋರ.,
ಬರಿತಾದೆೇ ನೀರು ತೊರೆ ಅರ್ದಂಗ.
ಅಷ್ಟೊಂದ ಪರವಾಗಿಲ್ಲಪ್ಪಾ ನೋಡಿ, ಈ ಕಡೆ ಮಳೆ ಇಲ್ಲ ಮಾರಾಯಇಲ್ಲಿ ತುಮಕೂರು.
ಹ್ಮ್
ಹ ಮತ್ತೆ ಏನ್ ಸಮಾಚಾರ ಬೆಳಿಗ್ಗೆ ಏನೇನ್ ಮಾಡ್ದ ಎಲ್ಲಲ್ಲ ಇ ಗುರ್ರುವೆ
ಇಲ್ಲೇ ಹತ್ರನೇ ಕೆಂಗೇರಿ ನಾಗ ದೇವ್ನಳ್ಳಿ. ಇಲ್ಲ ೊಂಡೊಡ್ದ ಮನೆಗೆ ಹೋದೆ ಊಟ ಮಾಡಿದೆ ಬಂದೆ. ಇವಾಗ ಇಲ್ಲಿ ಇನ್ನೊಂದು ರೌಂಡ ಹೊಡದ್ದೆ ಹೋದೇ. ಒಂದು ಎರಡು ವಿಸಿಟ್ ಹಾಕ್ರೆ ಮಳೆ ಸ್ಟಾರ್ಟ ಆಯಿತು.
ಹಾ, ಇನ್ ಮಳೆ ಬಂದ ಒಳ್ಳೇದ್ಂತಲ್ಲ ಇದು ಬರಣಿ ಮಳೆ.
ಹ್ಮ್,
ಈ ಮಳೆ ಬಂದ್ ಕಡೆಲ್ಲ ಬೆಳ್ಳೆ ಬೆಳೆ ಆಗತ್ತೆ.
ಮಳಿ ಮ ಭರಣಿ ಮನೆ ಮಳೆ ಎಲ್ಲ ಅದ ಬೆಳೆ ಎಲ್ಲ
ಹಾ, ಹ್ಹಂಗಂತ ಏನೋ ಒಂದು ರೈತೆ ಗಾದೆ ಮಾತ ನಮ್ ತಾತ ಇದ್ದಾಗ ಹೇಳರ್ಂಗಂತ.
ಹ್ಮ
ಮತ್ತ ಹೇಳರು
ಮಳೆ ಇರ್ಲಿಲ್ಲ ಹೆಂಗ ಕಣ್ಣ್ ಇನ್ನುಂಗ ಐತಿ ಒಂದ್ ಸ್ವಲ್ಪ.
ಇಲ್ ನಮಗ್ ಹಿಂಗೆ ಆತಿಲ್ಲಿ. ನ ಮಳೆ ನಿನ್ನೆ- ಮೊನೇ ಹಿಂಗ ಆಗ್ದ ಹ್ಮ್, ಊರ ತುಮಕೂರು ಆಯ್ತ್ ಮಳೆ.
ನ ಮಾಡ್ಣ ಸಮಾರ ವಯತನ್ಂತತ್ತು
ಹ್ಮ, ಎಲ್ಲ ಮಳೆ ಆಯ್ತು ಸುಮಾರಾಗ ಆಯ್ತು ಇಲ್ಲ ನಿನ್ನೆ. ನೆನ್ನೆ ನನ್ನೆ ನನ್ನೆ
ಹ್ಮ್ ನೀರು ಗಾಡಿ ಇತಾವ ಹೆಂಗ್ ಹೋತ್ತಾನಗೊತ್ತಾ, ಹೌ, ತುಂಬ ಓತದೆ ಗಾಡಿ ಈಗ ಸ್ವಲ್ಪ ಕಮ್ಮಿ ಆಯ್ತು ಹೋಗ ಮಿಂಚ್ತದೆ.
ಹೌದಾ, ಮತ್ತೆ ಏನಪ್ಪಾ ಸಮಾಚಾರ.
ಏನ್ ಸಮಾಚಾರ ಹೇದಿಲ್ಲ
ನಿಮ್ಮೇನ ಯಾರ ಹೇಳ್ದಲ್ವಾ ಯಾರ ಕೆಲ ಇವ್ರ ಹುಡುಗ ಕೊಟ್ಟ ನಿಮ್ಮ ಸಾಹೇಬ್ರ ಏನ ಕೆಲಸ ಕೇಳಿರಂತಲ್ಲ
ಯಾರೋ
ಯಾರ ಕೆಲ್ಸ ಕೆಲ್ಸಕಾರದ ಕಳ್ಸಂದು ಹೇಳದ ಹ ಹಾ
ಹ ನೀನೇ ಬತ ಅಂತ ಅವನು ಯಾರನ ಇದ್ರಲ್ಲ ಇದ್ರೆ ನನಗೇ ಕಾಲ್ ಮಾಡೋರು ಅವ್ರ ಎಲ್ಲ ಹುಡಕಳೋರು
ಅವ ಅಲ್ಲಪ ಬೃಹಸ್ಪತಿಗಳಿಗೆ ಗೊತ್ತಿಿಲ್ಲವ ಮರ ಇಬ್
ಏ ಅವ್ರಿಗೆ ಎಷ್ಟೊಂದ್ ಜನ ಕಾಂಟ್ಯಾಕ್ಟ್ ಅವ್ರೆ ನಾವೊಬ್ರೇನಾ ಎಷ್ಟೊಂದ ಜನ ಬೇಕು ಕೆಲ್ಸದವರು ನಿಮಗೆ ಈ ಕ್ಷಣಕ್ಕೆ ಈ ಹುಡು ಹಕ್ಲಾ ಅಂತಾರೆ ಹಡ್ಕೊಂಡಲಿತದ ಇ ಕ ಕ ಎಷ್ಟ ಜನ ಬೇಕು ಉ ಮೇಶ್ ಎಷ್ಟ್ ಜನ ಕೆಲ್ಸ ಇಲ್ದಲ್ಲೇ ಇದ್ದಾರೆ ಗೊತ್ತಾ ಇವಾಗ ಇಲ್ಲ ಅಂದರು ಹುಡುಕ್ತ ಒಂದೇ ಒಂದ್ ಇದನ್ನ ಹಾಕದ್ರೆ ಬರ್ತಾರೆ ಹಾಂಗೆ ಹಿಂಗೆ ಅಂತಾರಲ್ಲ ಬನ್ನಿ ಬನ್ನಿ ಬನ್ನಿ ಒಳ್ಳೇದಾಗ್ಲಿ ಅಂತ ಆಸೆ
ಹಾ
ಹ್ಮ್
ಹ್ಮ್ ಕತೆ ಕತೆ ಹಂಗಾದ್ರೆ ಯಾಕೆ ಸುಮ್ ಸುಮ್ನೆ ಕೆಲಸ ಇಲ್ದರ್ನ ಅ ಯಾಕೆೇಳ್ತಾರಪ್ಪ ನಿಗೆ ಹ
ಏನು ಕೆಲ್ಸಿಲ್ಲ ಅಂದ್ರೆ ಹೋಗ್ಬೋದು ಕೆಲ್ಸ ಐ್ತಲ್ಲ ಹ್ಮ್
ನೋಡ ಅವರು ಎಲ್ಲಾ ನೋಡಣ ಮೇಡಮ್ ಕೇಳು ಅಂತ ಹೇಳಿರ್ಬೇಕು
ಹ ಅದೇ ಕತೆೆ ನೋಡೋಣ ಕೇಳ್ರಿ ಹೊರ್ಸಲ್ ಇನ್ನು ಆಸ್ಪತ್ರೆ ಮಾಡ್ತಿದ್ನಲ್ವಾ ಹ ತಾರ್ಚಾರ ಸ್ವಲ್ಪ ಆಗಿತ್ತು ಬಿಟ್ಟು ತಿರ್ಗಿ ಬಂದಿನಲ್ವಾ ಗೊತ್ತ ನಾನು ಅಂತ ಇಪ್ಪತ್ತೈದು ಸಾವಿರ ಬೊತ್ತನಾನ ಅಂತ ಹ್ಮ್ ಬಟ್ಟಾರೆ ಹಾಕಣ ಇಪ್ಪಯ ಇಪ್ಪ
ತಂಗಂದಿರ್ತಾರೆ ಇವರಿಬ್ಬರು ಹ ಇವರು ಇ ಮಡಕೊಂಬಲ್ಲಪ್ಪಾ ತಿರ್ಗಾಡಕ್ ಮಡಕೊಬೇಕಲ್ಲ ಈ ಸಾಹೇಬ್ರನ್ನ
ಹ್ಮ್ ಇವನ್ ಇಲ್ಬೇಕಲ್ಲ ನಾನೇ ಇದಡಕ್ಕೆ ಪಂಚಾಯತ್ ಜಿಲ್ಲಾ ಪಂಚಾಯತಿ
ಎಲ್ಲ ಸಂಚಾಯತಿ ಬರ್ಸ್ಕೊಂಬಿಟ್ಟಾರಲ್ಲ ಹಾ ಈಗ ನನ್ನಂತ ಕೇಳಕ್ಕಾಗಲ್ಲ ಹೆಂಗರು ಅಂತ ಗೊತ್ತು
ನೀ ಬರಲ್ಲ ಅಂತ ಕನ್ಫರ್ಮ್ ಮಾಡ್ಕೊತಾರ ಅವರು ಅಂತ ಅಲ್ಲಿ ಬೇರೆ ಡೈಲಾಗ್ ಕೊಟ್ಟಿದ್ಯಲ್ಲ ಅದಕ್ಕೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ನಾವ್ೇನು ಡೈಲಾಗ್ ಕೊಟ್ಟಿಲ್ಲಲ್ಲ ಆ ಡೈಲಾಗ್ ಕೊಟ್ಟ
ಇಲ್ಲ ಅದ ವಿಚಾರದಲ್ಲಿ ಹೋಗತ್ತ ಅಂತ ಗೊತ್ತಾಗೇ ಕೊಟ್ಟಿದ್ ನಾನು
ಹೋದ್ರೆ ಬಡದ ಹಾಕ್ಬ ಬಿಡ್ತೀನಿ ನಿಜ್ವಾಗ್ಲುೂ ಈ ಸಾರಿ ಉಂಟು ಬಡದ್ ಬಡ್ ಬಾ ಕೊಡ್ತೀನಿ ಜಿಲ್ಲಾ ಪಂಚಾಯತಿ ಯಾವ ಪಂಚಾಯತಿ ಲೈಸೆನ್ಸ್ ಇತ್ತದೆ ಎಲ್ಲ ಬಾಿಡ್ತೀನಿ ಹ ಇದ ರುಚಿ ಕಂಡ್ಬಿಟ್ಟ ಬೇಲ್ಲ ಬರ್ಗಸನನರಿ
ಗೊತ್ತಾಗಲ್ಲ ಬಿಡಪ್ಪ ಸುಮ್ನೆ ಅಂದಾರ ಎಲ್ಲಾ ಆಗ್ ಮಾತಿದ್ದು ಹ
ಬಂಗತಬೇಕ ತ
ಇಲ್ಲ ಅವ್ರತ್ರ ಕೆಲ್ಸ ಮಾಡಕಲ್ಲ ಬಿಡ ಒಂದ್ ವಷ ಹಾ ಅವ್ರತ್ರ ನಾವ್ ಕೆಲ್ಸ ಮಾಡಕಲ್ಲ ನಮ್ಮ ನಮ್ಮಂತರ್ಗಲ್ಲಪ್ಪ ಅದು ಹಾ
ಹಗೆ ಒಮ್ ದೇವರಾತ್ ನಂತವರಗೆ ಚೆನ್ನಾಗಿರುತ್ತೆ
ಹ
ಬನ್ನ ದೇವರಾಜ್ ಚ್ಣಿ ಆಯ್ತಾ ಏನ್ ತಗೊಂಡ್ ಹಂಡಿ ಮಾಡಿದೆ ಅದನ್ ಮಾಡಿದೆ ಇದನ್ ಮಾಡಿದೆ
ಅಲ್ಲಿ ತಂದ್ಬಿಟ್ಟಿದೆ ಬಂದ್ಬಿಡು
ಹ್ಮ್ ಇಲ್ಲೇ ಇಲ್ಲೇ ಬಾರ ತಂದ ಇಲ್ಲೇ ತಂದಿದ್ದೀನ್ರರೀ ಬಾರು ತಿನ್ನ ಇಲ್ಲೇ ಬಂದ್ಬಿಡ ಇವತ್ತು ಎಲ್ಲಿದೆ ಕೆೇಲ್ಸ ಅಂತಾರೆ ಎಲ್ಲಿ ಇಲ್ಲ ಮೇಡಮ್ ನಂತಡ ತಿಂಡಿ ಗಂಡಿ ತ ಕೊಡ್ತಾರಲ್ಲ ಚೆನ್ನಾಗಿ ಹಾ ಇಲ್ಲೇ ಬರ್ತೀನಿ ಮೇಡ್ ಇಲ್ಲಿಗೆ ಬಂದ್ಬಿಡ್ತೇನೆ ಮೇಡ್ಂತ
ಹ್ಮ
ಅಲ್ಲೇ ಬಂದ್ಬಿಡ್ತದೆಂತ
ಹಾ ಆಮೇಲೆ ಸಾಮಾನ್ಯಾಗ ಇಲ್ಲಿಂದ ಬಂದಾಗಲ್ಲಿ ತಿಂಡಿ ರೆಡಿ ಇರುತ್ತಲ್ಲಾ ಅಲ್ಲಿ ಹಂಗಾಗ್ಲ ರಮೇಶ್ ಬಂದ್ಬಿಟ್ಟಿದ್ದ ನೀನ್ ಸ್ವಲ್ಪ ಹಂಗೆ ಬತಾಂಗೆ ಪ್ಯಾಕ್ ಮಾಡ್ಕೊ ಬಂದ್ಬಿಡು ಅಂತ ಹೇಳ್ತಾರೆ
ಏನ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿವಿ ಹ್ಮ್ ಹ ಪ್ಯಾಕ್ ಮಾಡ್ಕೊಂಡ್ ತಗೊಂಡ್ ಬಂದ್ಬಿಡಿ ಕೊಡ್ತೀನಿ ನೀ ಆಮೇಲೆ ನಾನು ಮೇಡಮ್ ತಿಂಡಿ ಮೇಡಮ್ ತಿಂಡಿ ಇದೆ ಎಲ್ಲಿ ಎಲ್ಲಿ ಎಲ್ಲಿ ಅಂತ ಇಡ್ಕಬೇಕು ಅವ್ರ್ನ ಆ ತರ ಪರಿಸ್ಥಿತಿ ನಮ್ಗೆ ಯಾಕಪ್ಪ
ಹಾ ಇಲ್ಲ ನಮ್ಮಂತರ್ಗ ಆಗಲ್ಲ ಬಿಡ ಉಮೇಶ ಅಲ್ಲಿ
ಇವರ್ತಾವ ಕೆಲಸ ಮಾಡಕ್ ಆಗಲ್ಲ ನೀ ಹೋಗ್ರರಿ ಅಂತ ಕೊಡ್ತದಾ
ಹ್ಮ್
ಹ ಪಿಚ್ಚ ಅಲ್ಲ ಎಲ್ಲ ನನಗೆ ಬೇಕು ಅಂದ್ರೆ ಆಗತ್ತಾ ಚೆನ್ನಾಗ್ ಮಾಡ್ಕೊಂಡು ಅವ್ರೆ ಬಿಡು, ಹೋಗ್ಲಿ
ಲಾಸ್ಟ್ ಟೈಮು ನಾನು ಬೇರೆದ ಮಾಡ್ತಾ ಇದ್ದಾಗ ಏನಾಯ್ತು ನನ್ನ ಅಷ್ಟು ಕಮೆಂಟ್ ಮಾಡಕ್ ಆಗ್ಲಿಲ್ಲ ಈ ಇವ್ರದ ಬಂದ್ಬಿಟ್ಟ ಕಮೆಂಟ್ ಮಾಡಬಹುದಲ್ಲ ಕಮೆಂಟ್ ಮಾಡಬಹದು ಅಂದನ್ಕೊಂಡಿರು ನವು ಕಮೆಂಟ್ ಮಾಡಕ್ ಕೇಳಲ್ವಲ್ಲ ಕಮೆಂಟ್ ನಾವು
ಹ್ಮ್
ಹಾ
ಹೌದು
ಅಂಗಗೆ ಹ ಮಂತ ಹೇಳೆ
ಹ್ಮ್
ನಿಮ್ಗೆ ಯಾರೋ ಒಬ್ಬರು ಸ್ನೇಹಿತರು ಹಿಂಗ ಏನ ಮಾತಾಡ್ಬೇಕ್ರ ಹಿಂಗೆ ಮಾತಾಡ್ದ ಹ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಇನ್ಚಾರ್ಜ್ ಹೇಳ್ತೀವಿ ಅಂತ ಅಂದ್ರಪ್ಪ ನನಗೆ
ಎಲ್ಲಿ ತುಮಕೂರ
ಇಲ್ಲ ತು್ ಬೆಗಳೂರಲ್ಲಯ ಯಾವದೋ ಒಂದು ಹೊಸ ಹಾಸ್ಪಿಟಲ್ ವಿದ್ಯಾರಣ್ಯಪುರ ಕಡೆ ಸ್ಟಾರ್ಟ್ ಆಗುತ್ತೆ ಓ ನಿಮ್ಗೆ ಇನ್ಚಾರ್ಜ್ ಹೇಳಣ ರ ನೀವೆಎಲ್ಲ ಸ್ವಲ್ಪ ಹೆಲ್ತ್ ಅನುಭವ ಇದೆಯಲ್ಲ
ಹ್ಮ್ ಮತ್ತೆ
ಹಾ ಅಂತಂದ್ರು
ಎಲ್ಲೂ ಒಬ್ರು ಕೇಳಿದ್ರು ಭಾನು ಹಾಸ್ಪಿಟಲ್ ಅಂತ ಹೇಳಿ ಒಂತರ ಯಾರಾದರು ಪಿ ಆರ್ ಇದರು ಹೇಳ ಪಿ ಆರ್ ಎಲ್ಲ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ನಾನ ಒಆಯ್ತು ತ ಯಾರಾದ ಪಿಯರ್ ಮಾ ಡ ಇದಿದ್ರರಿ ಹೇಳಿ ನಿಮ ಗಂಡಕ್ಕಲ್ಲಿ ಸಂಬಳ ಕೇಳಲಿಲ್ಲ ನಾನು ಆ ೇಳ್ತಾನ ನಾನನ್ ಆಯ್ು ಸರ್ ಉ ಸರ ಹೇಳ್ತೀಿ ಬಿಡಿ ಸರ್
ಣ ಪಿಯವರೆರಿಗೆ ಎಷ್ಟು
ಪಿ ಆರ್ ಓ ನಂಂಬರ್ ಕೊಟ್ಟ ನನ್ನರು ಸೇನ್ ಮಾಡ್ಕೊಂಡವ್ಿ ಯಾರ್ದ ಆಐತೀರಿ ಹೇಳಿ ಅಂತ್ತಾದ್ರೂ
ಕೇಳ ಹಂಗೆ
ಆಯ್ತು ಕೇಳಂದ ಬಿಿಡು ಹೋಗ್ತಯಾನ ಅಂದ್ರೆ ಹೋಗ್ತಿಯಯ ಇಲ್ಲಿ ಇದ್ರತ್ರ ಯೂನಿವರ್ಸಿಟಿ ಕ್ವಟ್ರಸು ಕ್ವಾಟ್ರಸ್ ಕ್ವಾಟ್ರಸ್ ಹತ್ರ ನೀನು ಸುಂಕುತ್ ಕಟ್ಟೆ ಎಲ್ಬಿಟ್ಟು ಹಿಂಗೆ ಬಂದ್ಬಿಡಬೋದು ಬಟ್ ಆ ಕಡೆ ಎಲ್ಲ ಅದೇ ನಮ್ಮನೆ ಸರೌಂಡಿಂಗು ಇದ್ ಮಾಡ್ಬೋದು ಆಸ್ಪತ್ರೆಗಳು ವಿಸಿಟ್ ಮಾಡಿ ಕ್ಲಿನಿಕ್ ಅವೆಲ್ಲ ಮಿ ಮಾಡಿ ಒಂಥೂರು ಪೆಷನ್ಗಳ್ನ ಇದ್ ಮಾಡ್ಬೇಕು.
ಹ್ಮ್ ಮಾಡ್ ಇದು ಇವನು ನರಸಿಂಹರಾಜನ್ ಫೋನ್ ಮಾಡಿದ್ನ
ನೆನ್ನೆ ಮಾಡಿದ್ದ ನೆನ್ನೆ ನೆನ್ನೆ ಮಾಡಿದ್ದ ಯೋ ಯಾರು ಸಿಗ್ತಾ ಇಲ್ಲ ಅಣ್ಣ ಅಂತಿದ್ದ
ಹ್ಮ್
ಪಂಚ ಎಲ್ಲಿಂದನೊ ಪಂಚೊ ಆದ್ ಮಾಡ್ತಾನ ಪಂಚಾವತ್ ಮಾಡ್ತೀ ದ ಕಟ್ ಮಾಡ್ಬಿಟ್ಟಾರ ಅವರು ಕರೆಕ್ಟ್ ಆಗಿ ಏನ್ ರೂಲ್ಸ್ ಹೇಳರ್ತಾರೆ ಆತರ ಮಾಡಿ ಅಂತ ಹೇಳಿ
ಹ್ಮ ಹ್ಮ್ ಈಯ ಹ್ಮ್ ಎ ಆ ಹುಡ್ಗನ್ ಅಷ್ಟ ಗೊತ್ತಾಗಲ್ಲ ಮರಯ ತುಂಬಾ ಏನು ಮಾಡಿಫೈಡ್ ಆಡ್ ಬೇಕ್ ಅವ್ನು
ಸ್ವಲ್ಪ ಅಪ್ಡೇಟೆಡ್ ಆಗ್ಬೇಕು ಅಂತ ಹೇಳಿ
ಹ ಇ ಎ ಇನ್ನೊಂದ ಏನಂತಂದ್ರೆ ಈಗ ನಾವು ವಿದ್ಯೆ ಐತೆ ಆಮೇಲೆ ಪೊಲೈಟ್ನೆಸ್ ಇದೆ ಎಲ್ಲಾ ಐತಿ ಎಲ್ಲಾ ಇದ್ರು ಕೂಡನಾ ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ಬಾಳ ಕಷ್ಟ
ಎಲ್ಲೋ ಹುಡುಗ ಅವಗೆ ಸ್ವಲ್ಪ ಎಲ್ಲಿ ನಾ ನಾದಕ್ಕು
ಹ್ಮ್ ಹ್ಮ್ ನಾನು ಹೇಳ್ದ ನನ್ಗೆ ಹೋಗಾನ ಬಡ ಅನಕತಿನಪ್ಪಾ ನಾನು ಹೋಗ್ ಹೋಗಪ್ಪ ಹೋಗ್ ನಿಂದು ಇಲ್ಲ ಅದ್ ಏನಾಯ್ತು ಅಂದ್ರೆ ಇವು ನಮ್ಮಲ್ಲಿ ಕೆಲ್ಸ ಒಬ್ರ ಏನ್ ಮಾಡಿವು. ಸಂಡೇ ರಜಾ ರಜಾಒಯ್ತು ಇವ್ರೇನ್ ಮಾಡಿದ್ರು ಸ್ಯಾಟರ್ಡೆೇ ಸಂಡೆ ಎಲ್ಲ ವರ್ಕ್ ಮಾಡ್ಲಿಲ್ಲ ಸಟರ್ಡೇ ವರ್ಕ್ ಮಾಡ್ಲಿಲ್ಲ ಎರಡ್ ದಿನ ಕೆಲ್ಸ ಒನೇನ್ ಮಾಡ್ದ ಮಾಡಿಬಿಟ್ರು ಇವ್ರು
ಹ್ಮ್ ಹ್ಮ್
ಮಾಡ್ಯ ಮಾಡ್ದಾಗನ ಮಾಡ್ಲಿ ಬಂದ್ ಒಂದು ಪ್ರಜೆಂಟ್ ಆಕ್ರಪ್ಪಾ ಅಂತ ಹೇಳ್ದೆ ನಾನು
ಶನವಾರ ಬಾನವರದಕ
ಅ ಏನ್ ರಾಜ ಹೋಳ್ ಬೇರೆ ಇದ್ ಬಂತಲ್ಲ ಸೆಕಂಡ್ ಸ್ಯಾಟರ್ಡೇ ಎಲ್ಲಾ ರಜಾ
ಅದೇ ಸಕೆಂಡ್ ಸರ್ ರಜಾರ್ರ್ತ್ ನಾನ್ ಹೇಳ್ದೆ ಅವರು ರಜಾರ್ಲ್ಲಿ ನನು ಐ ಹೇಳ್ಕೊಟ್ಟಿ ಮಾಡ್ರಪ್ಪ ಅಂದ ಏ ಬಿಡಿ ಸಾರ್ ಈಗ ಅವರು ಹೇಳಿ ಅವ್ರ ಮೇಡಂಬರ್ ಏನ್ ಹೇಳಾರೆ. ಗ ಮಾಡೋಣ ಅಂತ ಹೇಳ್ಕೊಂಡ್ ಇವ್ರು ನೀವು ಯಾವಾಗ ಮಾಡಿ ಎಲ್ ಸೇರ್ಸ್ಕ ಮಾಡಿರು ಅವ್ರೇ ಮಾಡಲ್ಲ ಸರ್ ನೀವು ಒಂದ್ ತಿಂಗ್ಳಳ್ಳಿ ಮೂರ್ ದಿನ ಹದ್ನಾಲ್ಕ ದಿನ ಕೆಲಸ ಮಾಡ್ರೆ ಹೆಂಗ್ ಸಾರ್ ಮಾಡೋದು ಅಂತ ಅವ್ರು
ಹ್ಮ್
ನೀವು ನಮ್ಗೆ ಇದು ಪ್ರೆಸೆಂಟ್ ತೋರ್ಸ್ಬೇಕಲ್ಲ ಸರ್ ನಾವು ಅದೆಲ್ಲ ಇದು ತೋರ್ಸ್ತಾರಲ್ಲಾ ನಮ್ಮಲ್ಲಿ ಮೇಡಮ್ ಮಾಡಾರಲ್ಲ ಎಲ್ಲಪ್ಪ ಅವತ್ ಬಂದೆಲ್ಲ ಫೋಟೋ ಹಾಕಿಲ್ಲ ಅಂತನ್ ಆತರ
ಫೋಟೋ ಇಟ್ಟಿದ್ರೆ ಬಂದೀವಿ ಅಂತ.
ಆತರ ಹೇಳಿ ಇವ್ರು ನೋಡ್ರಪ್ಪ ಇವ್ರು ಕೇಲಿಳ್ ಇವ್ರು ಯಾರುವ ಅದಕ್ಕೆ ಏನ್ ಮಾಡ್ರು ಸಂಬಳನ ಒಂದು ನಾಕ ನಾಕ್ ಸಾವಿರ ಕಟ್ ಮಾಡಿದ್ರು
ಹ್ಮ್ ಹ್ಮ್
ಅದು ಬೇರೆ ಟಿ ಡಿ ಎಸ್ ಬೇರೆ ಕಟ್ ಮಾಡಿ
ಪಿ ಡಿ ಎಫ್ ಎಸ್ಪಟ್ ಮಾಡುವಾಗ
ಸೆಂಡು ಹು ಟೆನ್ ಪಸೆಂಟ್ ಟಿಡಿಎಸ್ಸು
ಅಲ್ಲ ಇಪ್ಪತ್ತೈದು ಸಾವಿರ ಅಂದ್ರೆ ಎರಡ್ವರ್ ಸಾವಿರನ ಮತ್ತೆ ಅವನಿಗೆನ್ನೇನ್ ಕೈಗೆ
ಅದೇ ಇಪ್ಪತ್ ಸಾವಿ ಇದು ಅದೇ ಟಿ ಡಿ ಎಸ್ ಕಟ್ ಮಾಡ್ರ ಕೈಯ ಸಿಗ್ರೆ ಕಡಿಮೆ ಹದಿನಂಟವರ ಹತ್ತೊಂಬತ್ತು ಸಿಕ್ತಿತ್ತು ಹ್ಮ ಅದಕ್ಕೆ ಭಜ ಆಮೇಲೆ ಟಿ ಎ ಹೌದು ಟಿ ಡಿ ಎಸ್ ಎರಡು ವರ್ಷ ಹೋಗೋದಲ್ಲ
ಇ ಎರಡು ವರ್ಷ ಸಾವರ ಹೋದ ಏನು ಉಳಿಕದಲ್ಲ ಏನ್ ಉಳಿಕರ್ ಮತ್ತ
ಇ ನಾವು ಟಿ ಡಿ ಎಸ್ ಫಾರ್ ಕೊಟ್ರ
ಆಮೇಲೆ ಅದನ್ನ ಕ್ಲೈಮ್ ಮಾಡ್ಕೊಬಹುದು ಇಲ್ಲಿ ಇರೋದೇ ಮೂರ್ ತಿಂಗಳು ಆರು ತಿಂಗಳು ಎರ ತಿಂಗಳು ಮೂರು ತಿಂಗಳು ಇಲ್ಲ ಹ್ಮ ಎಏಡು ತಿಂಳ ಐದು ಸಾವಿರ ಆದ್ರ ಯಾವಾಗ ಕ್ಲೈಮ್ ಮಾಡ್ಕೊೊಳ್ಳೋದು
ಹ್ಮ್ ಅದೇ ಹೆಂಗಂತಂದ್ರರು ಅದಕ್ಕೆ ಅವನು ಈಗ ನಾವ್ ಹೇಳಿದೆ ಎರಡ್ ತಿಂಗಗಳು ಆದ್ರೆ ಇನ್ನು ಈಗ ಲಾಸ್ಟ್ ಅಲ್ಲಿ ಇ ಇನ್ನೊಂದು ನಾಲ್ಕೈದು ದಿನದ ಒಳ್ಳೆ ದುಡ್ಡು ಆಾತಿತ್ತು ಇನ್ನೊಂದು ಹದ್ಿನೈದು ದಿನದು ಬಿಟ್ರ ಅವನು ಒಳ್ಳೆ ದುಡ್ಡು ಹಾಕ್ತ ತೊದನೇದ ಇರ್ಲಿಲ್ಲ ಅವನು ಏನ್ ಮಾಡಣ
ನೀ ಎಕ್ಟ್ರಾ ಏನು ವರ್ಕೌಟ್ ಆಗಿಲ್ಲ ಅವ್ಗಏನು ಎಸ್ಟ್ರಾ ವರ್ಕೌಟ್ ಮಾಡಿಲ್ಲ
ಅ ಇಲ್ಲ ಆಗಿಲ್ಲ ಹ್ಮ ಸಬಳ ಅಷ್ಟೆ ಬೇರೆ ಏನು ಆಗಿಲ್ಲ
ಹ್ಮ್
ಗಾಯತ್ ಏನ್ ಮಾಡಕ್ ಹನಪ್ಪಾ ಮಾಡ್ತೀರ ಉಮೇಶ